ಹಲೋ ಸೋಮನಾಥ್
ಹೇಳಿ ಕಾಶಿನಥ್ ಅಲ್ಲವಾಯ ಹೇಳೋ ಕಾಶೀನ ತಲ್ವ ಏನ್ ಮಾಡತರು ಏನ್ನ್ನೋಡಪ್ಪಾ ಅರಾಮ ಯರಾಮ
ಹ್ಮ್ ನಾನು ಆರಾಮ ಇದಿದ್ದೇನಿ ಮತ್ತೆ ಏನ್ ಸಮಾಚಾರ ಹೇಗ್ ನಡೀತಾ ಇದೆ ಕಾಲೇಜ್ ಲೈಫು
ಕಾಲೇಜು ನಿಮ್ಮ ಆರಾಮ ನದಾ ಅಲ್ಲಿ ಕಾಲೇಜ್ ನೀನ್ ಟೂಟಾ ನೀನ್ ಊಟ
ಇದು ನಮ್ಮ ಸತ್ಯ ನಿಲಯದಲ್ಲಿ ಬಿರಿಯಾನಿ ಇದೆ.
ನು
ಯಾಕೆ ನೀವ್ ಕೇಳ್ಬೇಕಲ್ವಾ ಮತ್ತೆ. ಮಾಡ್ಬೇಕಂತ ಹೇಳಗೆ.
ಇಳ್ತ್ತೇವಪ್ಪಾ ಅವರು ಮಾಡಲ್ಲಪ್ಪ ಅವರು ಏನ್ ಹೇಳ್ಬಪ್ಪ ಅವ್ರ ಈಗ
ಹ್ಮ್ ಯಾವ ವಸತಿ ನಿಲಯ ನಿಂದು.
ಹ್ಮ ವಸತಿಏನ್ ಧಾರವಾಡ
ಧಾರವಾಡಲ್ಲಿ ಇರ್ದಾ ನೀನೀಗ
ಹ್ಮ್ ಇಗೋಣಲ್ಲನು
ಯಾವ ಕಾಲೇಜ್ರ
ಹಟತೆಯ
ನಾ ಮೈಸೂರಲ್ಲಿ ಮೈಸೂರಲ್ಲಿ ತೋಟಗಾರಿಕಾ ಪದವಿನೂ ಮಾಡ್ತಾ ಇದ್ದೀನಿ ಆರ್ಟಿಕಲ್ಚರ್.
ಮಟಿ ಕಪ್ಸ ಮಾಡ್ತಲ್ವಾ.
ಹ್ಮ್ ಮೈಸೂರಲ್ಲಿ ತುಂಬ ಚೆನ್ನಾಗಿದೆ ಹಂಗಂದ್ರೆ ಜಾಸ್ತಿ ಜಾ ಜಾಸ್ತಿ ವರ್ಕ್ ಮಾಡ್ತಾರೆ ವರ್ಕ್ ಕೊಡ್ತ ಹೊಲ್ದಲ್ಲಿ ಕೆಲಸ ಮಾಡೋದು
ಬಾಣ ಹೊತ್ ಕೊಡ್ತಾರಾ
ಹ್ಮ್
ಮಾಡಾರ್ವಕ ನ ವರ್ಕ್ ಮಾಡ್ರೆ ನ ಪೈ
ಅದೇ ನಮ್ಗೆ ನಾವವು ಈಗ ಅವರು ಕೆಲಸ ಮಾಡಿದ್ರೆ ರೈತರಿಗೆ ಹೇಳಲು ಅನುಕೂಲ ಆಗತ್ತಲ್ಲ
ಹ್ಮ ನಮ್ಕೂಲ್ಲಾರತನಲ್ಲ
ಅದಕ್ಕೆ ಜಾಸ್ತಿ ವರ್ಕ್ ಕೊಟ್ಟು ನಮ್ಮನೆ ಬಲಿಷ್ಠವಾಗಿ ಮಾಡ್ತಾರೆ
ಹೌದ ಅೌದುೇ
ಹ್ಮ
ಮತ್ತೆ ಕನ್ ಸಮಾಚಾರ
ನೀವೆಲ್ಲಿದ್ದೀರಾ ಈಗ ನೀ ಎಲ್ಲಿ
ನಾ ನಾನು ಹ ಗುಲ್ಬರ್ಗ ಜಲ್ಲಿ ತಿ
ಈ ಗುಲ್ಬರ್ಗ ಮ ಧಾರವಾಡ ಕಾಲೇಜ ಅಲ್ಲಿ ಇದ್ದೀರಾ ಈಗ ಗುಲ್ಬರ್ದಾಗ ಊರಾಗಿದ್ದೀರಾ
ಹೌ ಹ ಹುಟ್ಟಿ ಮಲ್ ಬಂದನಿ ಒಂದ್ ಐದಾರು ದಿನ ಹ್ಮ ಹದ ಸುಟ್ಟಿ ತಗೊಂಡ ಬನ್ನಿ ನೀ
ಹ್ಮ್ ಧಾರವಾಡಿಯ ಆ
ಹಲೋ ಧಾರವಾಡ ಎ ದಿನ ಧಾರವಾಡ ಹ ಸ್ಕೂ ಕಜ
ಆಕಾಶ್ ಪಿ ಯು ಕಾಲೇಜ್ ಅಲ್ಲಿ ನಿಮ್ಗೆ ಮಾಳಪ್ಪ ಅವರು ಗೊತ್ತಾ ಹ
ಮಳಕ್ಕ ಮಳಪೊನಲ್ಲಕ್ಕಣ
ಅವರು ತೆನಖೆ ಹೊಡೆದಿದ್ದಾರೆ ನೋಡಿ ತೆನ್ಖೆಯಲ್ಲಿ ಕಂಚಿನ ಪದಕ ಪಡೆದಿದ್ದಾರೆ ಇಂಟರ್ ಕಾಲೇಜ್ ಕ್ರೀಡಾಕೂಟದಲ್ಲಿ
ಹಾ ಅವರಾ
ಹಾಂ
ಹಷ್ಟ ಬರ್
ನಮ್ಮ ನಮ್ಮ ಗೆಳೆಯರವರು ಅತ್ತನೇ ತರಗತಿಯಾಗಿ ಏಳೆಯ ಆರುು
ಹಾ ಹೌದು ಮಷ್ಟು ಪರಿಚಯಲ್ಲ
ನಾವು ಇಲ್ಲಿ ಅವ್ರಿಗೆ ಟೆನ್ಕೆ ಟೆನ್ಕೆ ಅಂತ ತಂಬ ಕರಿತೀವಿ
ಸಂಂತ ಅಂತ ಹೇಳ್ತೀರಾ
ಹ್ಮ್
ೆನ್ಕಿ ಸ್ಟೆಪ್ಸ್ ಹೊಡಿದಿದ್ದಾರೆ ಅದಕ್ಕೆಟೆಂಕಿ ಅಂತ ಕರಿತೀರಾ
ಹಾ
ಜೋರದಾ ನಿಂದೆಂದ
ಹ್ಮ್ ಮತ್ತೆ ಈಗ ನಡತ ಇದೆ ಹಲೋ
ಕಾಲೇಜ್ ವರ್ಕ್ ಮಾಡ್ಲಕ್ಕೆ ನೀವು ಡೈಗ್ರಾಮ್ ಹತದು ಅದಾಯದು
ಹ ಮನೇಲ್ಲ ಬಂದ್ ಕೂಡ ಕಾಲೇಜ್ ವರ್ಕ್ ಮಾಡ್ತೀರ ನೀವು
ಹ್ಮ್ ಮತ್ತೆ ನ ಎಂಂತ ಮುಂದ ಗೋಲ್ಡ್ ಮೆಡ್ಲ್ ಇಷ್ಟ ಆಗ್ಬೇಕು
ಹ ಕೀಟಶಾಸ್ತ್ರದಲ್ಲಿ ಬಂಗಾರದ ಪದಕ ಬೆಡತಿೀರ ಹಾಗಾದ್ರೆ
ಹ್ಮ ಬಡಿಬೇಕು ತಾನು ಇದ್ದೇ ನನ್ ಗೋದದೆ ಬರ್ಬೇಕಂತ ನೋಡ ನೋಡಕ್ಂತ
ಇದು ಮನೆಯವರ ಆಸೆನ ಮತ್ತೆ ನಿಮ್ದ ಹಸನ
ಹ ನಂತ ಸರ್
ಮುಂದೆ ಏನ್ ಮಾಡ್ತೀರಾ ಬಂಗಾರದ ಪದಕ ಪಡೆದು
ಮಾರ್ಚ್ನೆ ಭಗ್್ರದು ಪ್ರಧಾನ
ಅದೇ ಮುಂದೆ ಏ ನಮ್ ಕನಸು ಏನಿದೆ ನಿಮ್ದು
ಹಡ ನನ್ನ ತಸ
ನಿಶ ಹುಳ ಹಿಡಿತೀರಾ ಮತ್ತೆ
ವಿಷಯಗಳದು ಹೊಳಗಳ ಮೇಲೆ ಜನ್ಕಾರಿ ತೆಗೆದು ಅದನ್ನ ಮುಂದೆ ಹಂಗೆ ಬೆಳಸ ಬೇಕತ್ತ ವಿಷಾರ ಮಾಡ್ಬೇಕು
ಹ್ಮ್ ನಮ್ದು ಮುಂದೆ ನೋಡ್ಬೇಕು ಯಾವ್ದ ಅದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಿ ಪಾಾಸ ಆಾಗಬೇಕು
ಹ -ಹ್ಮ ಹ್ಮ ಹ್ಮ
ಹ್ಮ್ ನಾವು ಆರ್ಮಿಯಲ್ಲಿ ಹೋಗ್ಬೇಕಕ್ ಅನ್ನೋದಿದೆ ನಮ್ದು
ಆರ್ಮಿ ಹೆೇಟ ಇಲ್ಲಕ್ಕಣೋ ಆರ್ಮಿ ಅತ್ಯ
ಆಐಟು ಮಾಡ್ಕೋಬೇಕು
ಹಾಾಗಚಾರತು
ಅದೇ ಹೇಗಾದ್ರರುೂ ಮಾಡಿ ಹೋಗ್ಬೇಕು
ಒಫೆಲ್ಸ ಮಾಡ ಜೋಗಿಬಿದ ಗುರು
ಅದೇ ದಿನ ಬೀಳ್ತಾ ಇದ್ದೀನಿ ದಿನ ಒಂದು ತಿಂಗಳಿಗೆ ಒಂದು ಸೆಂಟಿಮೀಟರ್ ಹತ್ತರ ಹತ್ರ ಆಗ್ತಾ ಇದ್ದೀನಿ ಈಗ
ಹೌದಾ ಒಂದ ತಿಂಗಳಿಗೆ ಒಂದೇ ಸೆಂಟಿಮೀಟ್ರ ಬಳ ಕಮ್ಮಯ್ತು
ಕಡಿಮೆ ಆಯ್ತು ಮೊಟ್ಟೆ ಮಾಡಕ ಆಗ್ತಾ ಇಲ್ಲ
ಹೌದು ಆರಾಮ
ನೀವು ಕೂಡ ತುಂಬಾ ಹತ್ತರ ಇದ್ರ ಪೊಲೀಸ್ ಪಿ ಎಸ್ ಐಗೆ ಎಸ್ ಐ ಆಗ್ಬೇಕಲ್ಲ
ಏನ್ ನಾವು ಗೌರ್ಮೆಂಟ್ ಕೆಲ್ಸ ಬಾಳಪ್ಪ ಮಂಗಗೆ ಪ್ರೈವೇಟ್ ಪಂಜೆ ಮುನ್ನೋ ಪಚ
ಖಾಸಗಿ ಜೀವನವನ್ನು ಲೀಡ್ ಮಾಡ್ತೀರಾ
ಹೌದೌದು
ತು ತುಂಬಾ ಸಿಕ್ಕಾಪಟ್ಟೆ ಕಷ್ಟ ಅಲ್ವಾ ಮತ್ತೆ ಖಾಸಿ ಜೀವನದಲ್ಲಿ ಸಂಬಳ ಸರಿಯಾಗಿ ಆಗಲ್ಲ ಸಂಬಳ ಕಡಿಮೆ ಕೊಡ್ತಾರೆ
ಒಂದ ಇ ಕಣ ಹೊಲ ಐತೆ
ಎಷ್ಟ ಎಕರೆ ಇದೆ ನಿಮ್ದು ಹೊಲ
ರಸ ಪತೆ ಕಾಯತ ಕ
ಎಪ್ಪೋ ಅರವತ್ತುಯ್ಪ್ಪತ್ತು ಎಕರನಾ
ಹ್ಮ
ಏನ್ ಏನ್ ಬೆಳಿತೀರಾ ನೀವ ಅಲ್ಲಿ
ತಗರಿ ಸಾಾಪ್ ಬೆಳಿತೀನಿ
ಹ್ಮ್
ಹ್ಮ್ ಏನ್ ಮಾಡತೀರ
ಮತ್ತೆ ಏನ್ ಬೆಳತೀರ
ತಕ ಕಬ್ಬ ತೋನಕಟ್ಟ ಬತ
ಹ್ಮ್ ಈ ಕಬ್ಬು ಹೇಳ್ತೀರ ನೀವು
ನ ಹ್ಮ ಕಬ್ಬಳತ ಕಬಳತ
ಮತ್ತೆ ಕಲಬುರ್ಗಿಯಲ್ಲಿ ಕಬ್ಬಾಳಲ್ಲಂತ ಕೇಳಿದೆ
ಯಾರ ಯಾರ ಕಬ್ ಮರಾಟ ಕಬಡ್ಡಿ ಇತ್ತ ನರ ಕಡಿ
ಹ್ಮ ಹ್ಮ ಮತ್ತೆ ಈ ಕಡೆ ಯಾದಗಿರಿ ರಾಯಚೂರು ಬೆಳೆ ಅಲ್ವಾ ಕಬ್ಬಾ
ಹ ಕಡೆ ಈ ಸಡ ಬೆಳ
ಹಾ ಅಲ್ಲಿ ಪ ಇವು ಅದ ಕಾರ್ಖಾನೆಗಳು ಶುಗರ್ ಫ್ಯಾಕ್ಟ್ರಿದು
ಹಾ ತಲ್ಲ ಚಿಂಚ ಚಿಂಚೋಡಿ ವರ್ಸತ ಇತ
ಹ್ಮ್ ಹ್ಮ್ ನೀ ನೀರಾವರಿ ಪ್ರದೇಶವಾ ನಿಮ್ಮ ಕಲಬುರ್ಗಿ
ಹಾ ಹೌದು ಒ ನೌದದು ಬೆನ್ನೆತೂರನ ಅನಕಟ್ಟೆ ಡ್ಯಾಮ್ ಗೊತ್ತಲ್ಲ
ಯಾವುದು
ದೂರ ಆನೆ ಕಟ್ಟಡ
ಹಾ ಹಾ
ಆ ಡ್ಯಾಂ ನ ಮೂರನದು
ನಿಮ್ಊರಲ್ಲಿ ಇರೋದ ಅದು ಅಲ್ಲೇ ಆಗ ಅದ್ರೆ ಅರವತ್ತ ಎಕರೆ ಇದೆ
ಹ್ಮ ಟೋಟಲ್ ಯತ್ಟೋಟಲ್ ನೂರ ಇಪ್ಪತ್ ಎಕರೆ ಇತ್ತು ಟ್ವೆಂಟಿ ಏಕರ್ಸ್ ಬಾರದೇವೆ
ಹ್ಮ್
ಈಗ ಒಂದು ಅ ನೂರ ಎಕರೆ ಇದೆ ಕಣ
ಹ್ಮ್ ಹ್ಮ್ ಹಾಗಾದ್ರೆ ಈಗ ಒಂದು ಎಕರೆಗೆ ಎಷ್ಟಿದೆ ಮಾರಲ್ ಹೋದ್ರೆ ಒಂದ್ ಎಕರೆಗೆ ಎಷ್ಟು ರೊಕ್ಕ ಕೊಡ್ತಾರ
ನಂಬದು ಮೇನ್ ರೋಡ್ಂದ ಇದ್ದಿದ್ದು ಮತ್ತ ಇಪ್ಪತ್ತೖದುದಾಗ ಬಡ್ತಾರ ಒಂದು ಎಕರೆ ಅದ
ಹ್ಮ್
ಒಗಿಂತಕ ಅಷ್ಟು ಕೊಡ ಬಳಗಿಂತಕ ಬರ್ತ ಹತ್ತು ಹ್ ಹದಿನಾರು
ಮತ್ತ್ ನೀರಾವರಿ ಇದ ಇದ್ರೆ
ಹ್ಮ್ಇದು ನಮ್ದು ಮೀಣಗ ಮೀನುಗಾರಿಕೆ ಭಿ ಇತ್ತು ನಮ್ದು ಇಪ್ಪತ್ತಕಡೆ
ಹ್ಮ್
ಸಗ ತವ
ಅ ನೀರಾವರಿ ಇದ್ರೆ ಎಷ್ಟು ಒಂದು ಎಕರೆಗೆ ಅಷ್ಟು ಜಾಗ ಕೊಡ್ತಾರೆ
ನೀರಾವರಿ ಫುಲ್ ಐತೆ ನಾವು ಊರ್ಬ ಬಿಟ್ಟ್ರ ಡ್ಯಾಮ್ ಐತದಾ
ಹ್ಮ್ ಅದೇ ಎಕರೆಗೆ ಎಷ್ಟು ಕೊಡ್ತಾರೆ
ಇಪ್ಪತ್ತ ಇಪ್ಪತ್ತೈದು ಹಡ್ತಾರ
ಇಪ್ಪತ್ ಇಪ್ಪತ್ತೈದು ಹ್ಮ ನಮ್ಮಲ್ಲಿ ಸುಮಾರು ಮೂವತ್ತು ಇ ಮೂವತ್ತು ಲಕ್ಷ ಒಂದ
ಆ ಆ ಯಾಕಂದ್ರೆ ನಮ್ಮ ಹತ್ರ ಡ್ಯಾಮ್ ಇದೆ ಅಲ್ಲ ಅದಕ್ಕೆ ಎಲ್ಲರಿಗ ನೀರ್ ಅದೇ ಅದಕ ನಮಗೆ ಅಷ್ಟ ಕೊಡ್ತಾರೆ ನೀನ್ ಆ ಕಡೆ ನೀರು ಬಾಳ ಇಲ್ಲಾ ಅಂದ್ರೆ ಹೆಚ್ಚಿ ಕೊಡ್ತಾರ.
ಎ ಇಲ್ಲ ಇಲ್ಲ ನಮ್ಮಲ್ಲಿ ನೀರು ಸಿಕ್ಕಾಪಟ್ಟ ಇದೆ ನಮ್ಮಲ್ಲಿ ನೀರ್ ಅಂದ್ರೆ ಅಂತರ್ಜಲ ಮಟ್ಟ ಚಲೋ ಇದೆ.
ಹ್ಮ ಹ
ಮತ್ತೆ ನೀರು ಎಲ್ಲಿ ಬೇಕಾದ್ರೂ ಬೋರ್ ಹಾಕಿದ್ರು ನೀರ್ ಸಿಗುತ್ತೆ
ಹೌದಾ ನಡತ್ತದೆ ಮುಂದು
ನಮ್ದು ಒಂದು ನಾಕು ಎಕರೆ ಹೊಲ ಅದ ನಾವು ಬಾವಿ ತೋರಿಸಿದ್ದೀವಿ.
ಹ್ಮ್ ಬಾವಿ ಬಾವ ತೋರಿಸತತ್ತು ಬಾವ ಇಂಟರ್ ನಡಿ ಆಯ್ತದಿ ಆಫೀಸ್
ಹ್ಮ್ ಬಾವಿ ತೋರ್ಸಿದೀವಿ ಈಗ ಸದ್ಯ ಕೇಳ್ತಾ ಇದಾರ ನಲ್ವತ್ ಲಕ್ ಕ್ಷಿ ಕೇಳ್ತಾ ಇದ್ರ ಒಂದು ಕ್ರೆ
ಒಂದ್ ಎಕ್ರೆ ನಲ್ಲಿ ಪಕ್ಷ
ನೋಡಲ್ಲ ನಾಕ ನಾಕಂಟು ನಾಕಕ್ ಮೂರುರ ಹೆರಡು ನಾಲ್ಕ ನಾಕ್ ಹದಿನಾರು ಒಂದು
ಒಂದಾರತ್ ಬಬ ಭಾವತು
ಹ್ಮ್ ನಾವು ಕೊಡಲ್ಲ ಅಂತಿದ್ವಿ
ಹ್ಮ್ ಕುರಿಪಾಡದ ಪ ಇಗಕ್ಕ ಮನುಷನ್ ಬಂದ ಜಾಗ ಆ
ಹ್ಮ್ ಮತ್ತೆ ಯಾಕಂದ್ರೆ ನಮ ಮಣ್ಣಿನ ಗುಣಮಟ್ಟನು ಚಲೋ ಇದೆ ನಮ್ಮಲ್ಲಿ ನಮ್ಮ ಸರಿಯಾಗಿದೆ ನಮ್ಮ ಹತ್ರ
ಯಾವರು ನಿಮ್ದು
ನಮ್ದು ಮುದೋಳ ಗೊತ್ತಲ್ಲ ಬಾಗಲಕೋಟೆ ಜಿಲ್ಲಾ ಮುದೋಳ ತಾಲೂಕು
ಹ್ಮ ಹಾ ಹಾ
ಅಲ್ಲೇ ಒಂದು ಸನ್ನ ಗ್ರಾಮ
ಹೌದಾ
ಹ್ಮ್
ಹಳೆ ಚೆನ್ನಾಗಿ ನಿ ಆರಾಮ್
ಹ್ಮ್ ಒಂದ್ ಇಪ್ಪತ್ ಇಪ್ಪತ್ತುಐದು ಅಡಿ ಎತ್ತರದ ಬಾವಿನ ತೊ ತೋರ್ಸಿದಿವಿ ಹೋದ್ ವರ್ಷ
ಹ್ಮ್ ಹ್ಮ
ಆ ಬಾವಿಗೆ ಸಿಕ್ಕಾಪಟ್ಟೆ ನೀರ್ ಇದೆ ಈಗ
ನೀರುದಯಾ
ಹ್ಮ್ ಮತ್ತೆ ಒಂದು ಎಕ್ರೆಯಲ್ಲಿ ಒಂದ ಇಲ್ಲಾದ್ರರು ಒಂದು ನಲ್ವತ್ ಮೂವತ್ತು ಮೂವತ್ತದನ್ ಕಬ್ ತೆಗಿತೀವಿ
ಬ ಬ ಬ ಒಂದ್ ಎಕ್ರೆ ಮೀನಾ
ಹ್ಮ್ ಮೂವತ್ ಮೂವತ್ತೈದ್ ಟನ್ ತಗತಿವಿ ಅದ ಮಂಡ್ಯ ಬೀಸಾಗ ಗೊತ್ತಾಲ ನಿಮ್ಗೆ
ಹ್ಮ ಹ್ಮ್ ಹ್ಮ್
ತುಂಬಾ ಎತ್ತರಾಗಿ ಬೆಳುತ್ತೆ ತುಂಬಾ ದಪ್ಪ ಇರುತ್ತೆ
ಅ್ರ ಬಾರನ ಕತೆ ಕೊತೆ
ಮುಚ್ಚಲ್ಲ
ಒಮ್ ಎಷ್ಟು ಬರ್ತ್ತತಿ ಕಬ್ಬಿಂದ ಎಷ್ಟು ಬರ್ತ್ತೆ ನಿಮ್ದಗೆ
ಕಬ್ಬಿಗೆ ನೋಡಿ ಅಲ್ಲ ಒಂದ್ ಎಕರೆಗೆ ಒಂದ್ ಎಕರೆಗ ಮೂವತ್ತೈಐದು ಟನ್ ಇಡೀರಿ
ಹ
ಒಂದ್ ಎಕರೆಗೆ ಮೂವತ್ತೈದು ಅಂದ್ರೆ ನಾಲ್ಕು ಎಕರೆ ಮೂರೊಂದು ಮೂ ಎರಡು ಆರು ಮೂರ್ ಮೂರ ಒಂಬತ್ ಮೂರ್ ನಾಲ್ಕ ಹನ್ನೆರಡು ಹನ್ನೆರಡು ನೂರ ನಲ್ವತ್ ಟನ್ ಬರುತ್ತೆ.
ಅಮ ಪ್ರತ
ಒಂದು ಟನ್ನಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಇದೆ.
ಹ್ಮ್.
ನಲ್ಕುಪದಲ್ಲಿ ಒಂದು ಒಂದು ವರ್ಷಕ್ಕೆ ಇಲ್ಲಂದ್ರೂ ಒ ನಾಲ್ಕ ಲಕ್ಷ ತೆಗಿತೀವಿ.
ಲಕ್ಷಣ ನಾರಾಯ್ತು.
ಹ್ಮ್ ಹ್ಮ.
ನಾವು ಕಬ್ಬಿಂದ ಒಂದು ಹದಿನೈ ಇಪ್ಪತ್ತು ಲಕ್ಷ ತಕೊಂಡೊಂಡ್ ಬರ್ತೇವಿ ಅಷ್ಟ.
ಹ್ಮ್ ಹ್ಮ್.
ಹ್ಮ್.
ಮತ್ತೆ ಸೈಡ್ ಅಲ್ಲೇ ಚಂಡಿಹೂ ಹಚ್ಚಿದೀವಿ ಒಂದು ಇಪ್ಪತ್ತ ಗುಂಟೆ
ಹ್ಮ್ ಹ್ಮ್ ಹ್ಮ್.
ಚಂಡು ಕೂಡ ಹೋಗುತ್ತೆ ಶ್ರಾವಣದಲ್ಲಿ ತುಂಬಾ ದುಬಾರಿ ಅಲ್ಲ.
ಬಾರ
ಹ್ಮ್ ಅಲ್ಲೇತ್ತೆ ಮತ್ತೆ ಊಟ ಆಯ್ತಾ ನಿಮ್ದು
ಹಾಗಿಲ್ಲ ಕಣೋ ಇನ್ ಮಾಡ್ಬೇಕು.
ಆಯ್ತಾಯ್ತು ಊಟ ಮಾಡಿ ಮತ್ತೆ ಹಚ್ತೇನ ನಿಮ್ಗೆ
ಹ್ಮ.
ಹತೆ